ಹಾ ಸರ್ ಗುಡ್ವನಿ್
ಹಾ ಗುಡ್ ಈವ್ನಿಂಗ್ ಸರ್ ಎಲ್ಲಿಂದ ಮಾತಾಡ್ತಿರೋದು
ಸರ್ ನಾವು ಮಂಗ್ಗಳೂರಿಂದ
ಹಾ ಮಂ್ಗಳೂರಿಂದ ಎಲ್ಲಿ
ಮಂಗ್ಳೂರ್ ಹತ್ರ ಇದು ಸರ್ ಧರ್ಮಸ್ಥಳ ಗೊತ್ತಾ ಇಲ್ಲ ಇಲ್ಲ ಧರ್ಮಸ್ಥಳ
ಹಾ ಹಾ
ಅಲ್ಲಿಂದ ಮುಂದೆ ಚಿಕ್ಕ ಹಳ್ಳಿ ಸ್ವಲ್ಪ
ಹಾ ಹಾ ಹೇಳಿ ಸರ್ ಆರಾಮ್ದೀರಾ
ಹಾ, ಆರಾಮದಿವಿ ಸರ್ ಹೆಂಗ ಹೆಂಗ ಸರ್ ಮತ್ತೆ ನಿಮ್ ಸೈಡವಾತಾವರಣ ಹೆಗಿದೆ.
ಹೇ ನಮ್ ಸೈಡ್ ನಾವು ಬೆಂಗ್ಗಳೂರ್ಗರ್ತೇವಿ ಸರ್ ನಮ್ದಿಲ್ಲಿ ಮಳೆ ಬಿಸಿಲು ಎಲ್ಲಾ ಕೂಲಿದೆ ಸರ್
ಓಹೋ, ನಮ್ಮ್ ಸೈಡ ಚೆನ್ನಾಗಿದೆ ಸರ್ ವಾತಾವರಣ ಎಲ್ಲಾ ನಮ್ ಸೈಡ ವಾತಾವರಣ ಎಲ್ಲ ಚೆನ್ನಾಗಿದೆ ಸರ್.
ನಿಮ್ ಸೈಡ್ ಬಂದ ಮಳೆ ಅನಿಸ್ತಿತ್ತಲ್ಲ ಸರ್,
ಹಾ, ಸರ್ ಇವಾಗೆಲ್ಲಾ ಬ ಬಾಳ ಮಾಡೆ
ಈಗ ಮಂಗ್ಳೂರ್ ಅಂದ್ರೆ ಬರೀ ಮಳೆ ಗುಡ್ಡ ಕುಸಿತ ಅವ್ಯ ಸರ್ ಬರೆ
ಹಾ, ಸರ್ ಬಟ್ ಏನ್ ಮಾಡ್ತೀರಾ ಇಲ್ಲೆಲ್ಲಾ ಮಸ್ತ್ ಇರುತ್ತೆ.
ಹಾ ಮಾತ್ರ ಸೆಕೆನೂ ಹಂಗೆ ಇರ್ತೈತೆ ಮಳೆ ಇದ್ರುನು ಸೆಕೆ ಇರ್ತೈತಿ ಅಲ್ಲಿ ಅಲ್ಲ ಸರ್
ಅಷ್ಟೇನ್, ಅಷ್ಟೇನ್ ಅನ್ಸಲ್ಲ ಸರ್ ನಮಗೆ ನಾವು ಬರೆಮಳೆಗೆ ಕೆಲ್ಸ ಮಾಡ್ಬೇಕ. ನಾ ಫೀಲ್ಡ್ಂಗ ಇರ್ತಿವೋ ಬರಿ ಹೊಲದಲ್ಲಿ ಇತವಲ್ಲ ಅದೇ ಇದನ್ನ ಮೆಣಸಿನ್ ಗಿಡ ಹಾಕಿದೀವಿ.
ಮೆಣ್ಸಿನ ಗಿಡ ಹಾ ಹಾ ಹಾ ಗೊತ್ತಾಯ್ತು ಸರ್
ಹಾ ಅದನ್ನ ಹಾಕಿದೀವಿ ಮತ್ತೆ ಅದನ್ನ ನೋಡ್ಕೊಬೇಕಲ್ಲ ಬರೀ ಹೊಲ್ ಹೊಲ್ದದಲ್ಲಿನೇ ಇರ್ತೀವಿ.
ಹಾ,
ನಿಮ್ ನಿಮ್ ಸೈಡ್ ಏನ್ ಬೆಳಿತೀರಾ
ನಾವೆಲ್ಲಾ ಅಡಿಕೆ ಬೆಳಿತೀವಿ ಸರ್
ಓಹೋ ನಮ್ ಸೈಡ್ ಅಡಿಕೆ ಬೆಳಿತೀವಿ ಮ ಮಂಡ ಮೀಣಲ್ ಹಾಕ್ ಹತವಿ ಅಷ್ಟೇ ಮಧ್ಯೆ ಮದ ಹಾಕ್ತಿೀವಿ
ಹಾ,
ಮೆಣಸಿನ್ ಗಿಡದ ಮಧ್ಯೆ ಆದ್ರೂ ಅಡಿಕೆ ಬಾಳ ಕಷ್ಟಾ.
ಹಾ, ಎಷ್ಟು ಹತ್ತ ಮೂರ್ನಾಕು ವರ್ಷ ನೋಡ್ಕೊಲೇಬೇಕು ಸರ್ ಸಸಿ ಇದ್ದಾಗ.
ಹಾ, ಸರ್ ನಮದೆಲ್ಲಾ ಮೆಣಸುದು ಅಷ್ಟೇನ್ ಅನ್ಸಲ್ಲ ಹ, ಸರ್ ನಮ್ದಿನ ಅಷ್ಟೇ, ಇತ್ತಿನ ಅನ್ಸಲ್ಲ ಸರ್ ಮೈಸ್ಸ ಎಲ್ಲ ನಮ್ದು ಕರೆಕ್ಟ್ ಆಗಿತ್ತು.
ಹಾ, ಸರ್
ಬಟ್ ಅಡಿಕೆ ಗಿಡ ನಮ್ದು ಯಾವಾಗ ಸ್ವಲ್ಪ ಮ ಇದು ಮಲೆನಾಡ ಆದ್ರ ಸ್ವಲ್ಪ ಯಾವಾಗ ಮಳೆ ಹೋಗ್ತಿತತೆ ಅವಾಗ ಅಡಿಕೆ ಒಟ್ಟ ಒಟ್ಟ ಒಟ್ಟೊಡ್ದಬಿಡ್ತಾವ ನಮುವ ಮೂರ್ ವರ್ಷದ್ ಗಿಡ ಇದ್ದುವು.
ಹಾ,
ಅವ ಎನೊ ಹೊಟ್ಟೆ ಹೊಡತಾವಂತಾರಲ್ಲ ಮಿಡಲ್ಲು ಸುಣ್ನೆ ಬಳಿದಿದ್ದ ದಿಲ್ಲ ಅದಕ್ಕೆ ಎಲ್ಲ ಹೊಟ್ಟೆ ಹೊಡೆದು ಹೋಗ್ಬಿಟ್ಟವು.
ಹಾ, ಹಾ ಲಾಸ್ ಆಯ್ತು ಸರ್ ಹಾ
ಹಾ ಸರ್ ಒಂದ್ ಮೂರ್ ಲಕ್ಷ ಲಾಸ್ ಆಯ್ತು.
ಹಾ, ಹಾ ಗೊಬ್ಬ್ರ ಎಲ್ಲ ಯಾವ್ದ್ ಯೂಸ್ ಮಾಡ್ತಿರ ಸರ್ ನೀವು-
ನಾವೆಲ್ಲಾ ಇದು ಸರ್ ಇದು ಇದು ರಾಸಾಯನಿಕ ಗೊಬ್ಬರ.
ಹಾ ಒಳ್ಳೇದು ಸರ್ ರಾಸಾಯನಿಕ ಕೆಮಿಕಲ್ಸ್ ಯೂಸ್ ಮಾಡ್ಬೇಡ ಸರ್-
ಸರಿ ಏನ್ ಮಾಡ್ಬೇಕು ಸರ್ ಇವಾಗ ಇಲ್ಲಿ ಎಲ್ಲಾ ಆರ್ಗ್ಯಾನಿಕ್ ಸಿಗದೆ ಇಲ್ಲಾ. ನಮ್ಮೂವು ಆಕ್ಲಾ ಇದ್ದಾವೆ ಎಷ್ಟಂತ ಆಗ್ಬೇಕ ಸರ್ ಹತ್ತು ತೆರ್ರ ಒಲ್ಲಕ್ ಆಗ್ಬೇಕಲ್ಲಾ
ಆಕ್ಲ ಬದಲ ವರ್ಮಿ ಕಂಪೋಸ್ಟ್ ಅಂತ ಬರ್ತೈತಿ ನೋಡ್ರಿ ಎಳ ಎರೆಹುಳ ಗೊಬ್ಬರ ಬರ್ತೈತೆ ಮತ್ತೆ ಕುರಿ ಗೊಬ್ಬರ ಬರ್ತಾ ತೆ ಅಂತವೆಲ್ಲಾ ಈಗ ಬಾಳ ಬರ್ತವ ಅವ ನೋಡಿ ಸರ್ ಅವೆಲ್ಲ ಹಾಕಿ ತೋಟಕ್ಕೆ. ಅವ ತುಂಬಾ ಒಳ್ಳೇದ ಸರ್ ಸುಮ್ನೆ ನಮ್ ಭೂಮಿನ ಹಾಳಾಗ್ತಿತೆ.
ಅದು ನಿಜ ಸರ್ ಒಂದ್ ಎರಡ್ ವರ್ಷ ಅಷ್ಟೇ ಚನ್ನಾಗ ಫಲೋತ್ತೈತೆ ಬರ್ತ್ಯಾತ್ ಆಮೇಲ್ಲೆ ಮತ್ತು ಹಂಗೆ ಹಾಳಾಗ್ತಿಯ್ತತ.
ಮತ್ತೆ ನೀವು ಮತ್ತೆ ಬೆಳೆಸ್ತೀರಾ ಮತ್ತೆ ಕೆಮಿಕಲ್ಸ್ ಫರ್ಟಿಲೈಸರ್ ಆಗ್ತವೆ ಸರ್ ನಿಮಗೆ ಮತ್ತ್ ಮತ್ತೆ ಅದೇ ಎಲ್ಲರಿಗು ನೀವು ಸಪ್ಲೈ ಮಾಡ್ತೀರಾ.
ಅದು ನಿಜ ಸರ್ ಅದಕ್ಕೆ ಅದನ್ನ ಹೋಗ್ಲಾಡಸ ಬೇಕ್ ನಾವು ಟ್ರೈ ಮಾಡ್ತೀವಿ ಸರ್ ಆದಷ್ಟು ಈಗ ಒಂದ ಎರಡ ಎಕರೆ ಒಲಕ್ಕೆ ಅಷ್ಟೇ ಈಗ
ಎಲ್ಲಾ ಒಂದ್ ಸತಿ ಭೂಮಿ ಒಡಿಸ್ ಸರ್ ನೀವು ಭೂಮಿ ಹೊಡ್ಸಿ ಎಲ್ಲಾ ವರ್ಮಿ ಕಂಪೋಸ್ಟ್ ಎರೆಉಳ ಗೊಬ್ರ ಕುರಿ ಗೊಬ್ಬ್ರ ಸಾವಯವ ಗೊಬ್ಬ್ರ ಅಂತ ಬಾಳ ಇದಾವ ಸರ್ ಈಗ. ಬಾಳ ಬಂದಿದ್ದವು ಆ ಭೂಮಿಗೆ ಒಳ್ಳೆ ಕೊಡ್ಸ ಗೊಬ್ಬ್ರ.
ಎ ಇದು ಬರ್ತ್ಯಾತಿ ಲೈಫ್ ಟೈಮ್ ಬರ್ತ್ಯಾತಿ ಲೈಫ್ ಇದು ಲೈಫ್ ಜಾಸ್ತಿ ಇರುತ್ತೆ ಬಟ್ ಇದು ಬರಲ್ಲ ಇಳುವರೆ ಬರಲ್ಲ ಜಾಸ್ತಿ.
ಬರುತ್ತೆ ಸರ್ ಅದು ನೀವು ಹಾಕದ್ರ ಮೇಲೆ ಡಿಪೆಂಡ್ ಸರ್.
ಅಲ್ಲ ನೀವ ನೋಡಿ ಒಂದ್ಸ ಸೈಡ್ಗ ನೀವು ಆರ್ಗ್ಯಾನಕ್ ಗೊಬರ ಹಾಕ್ ಬಿಡಿರಿ ನಾವ್ ಒಂದ್ ಸೈಡ್ ಕೆಮಿಕಲ್ ಗೊಬ್ಬರ ಹಾಕ್ ಬಿಡ್ತೇನ್ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಅದೆಲ್ಲ ಹಾಕ್ ಬಡಿತೀವಿ ನಂದೆ ಇಳುವರಿ ಜಾಸ್ತಿ ಬರುತ್ತೆ ನನಗೆ ದುಡ್ಡ್ ಜಾಸ್ತಿ ಬರುತ್ತೆ ನಿಮಗೆ ಕಮ್ಮಿ ಬರುತ್ತೆ ಫಿಕ್ಸ್.
ಕಮ್ಮಿ ಬಂದ್ರುನು ಅದು ಒಂದ್ ಒಳ್ಳೇದಲ್ಲ ಸರ್ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು ಕ್ವಾಲಿಟಿ ಚನಾಗಿರ್ತ್ತತ ಸರ್ ನಿಮ್ದು ಕ್ವಾಲಿಟಿ ಇರಲ್ಲ ನಮ್ದು ಅಲ್ಲಿ ಮಾರ್ಕೆಟ್ ಅಲ್ಲಿ ನಮ್ ಪ್ರೈಸ್ ಜಾಸ್ತಿ ಆಗುತ್ತೆ ನಿಮ್ದ ಕ್ವಾಂಟಿಟಿ ಜಾಸ್ತಿ ಆದ್ರೆ ನಮ್ದ ಕ್ವಾಲಿಟಿ ಜಾಸ್ತಿ ಆಗ್ತದೆ ಸರ್.
ಅದು ನಿಜ ಸರ್ ನಾವವು ಬರೀ ಏಳ್ವರಿಗೋಸ್ಕರ ವ್ಯವಸ್ಥೆ ಮಾಡ್ತೀವಿ.
ಹಾ
ಆದ್ರೆ ನಮಗೆ ಈಗ ಶಾರ್ಟ್ ಟೈಮ್ನ ಜಾಸ್ತಿ ಇಳುವರಿ ಬರ್ಬೇಕ.
ಹಾ ಹಾ ಹಾ ಹಾ ಬಿಡಿ ಸರ್ ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡ್ಬೇಡ್ರಿ ಡಿ ಎ ಪಿ ಪಿ ಎ ಪಿ ಅವ ಎಲ್ಲಾ ಬಾಳ ಹೊಲಸ ಇದ್ದವ ಸರ್ ಅವು.
ಹಾ ಬಾಳ ಅವಸ್ ಅದು ನಿಜ ಸರ್. ನಾವು ಆರುೂ ಬಿಡಾಕ್ ನೋಡಾತಿವಿ ಆದ್ರ ಏನ್ ಮಾಡ್ತೀರಿ ನಮ್ಮ್ ಅಪ್ಪ ಅವ್ರಲ್ಲಾ ಇದು ಮಾಡ್ತಾರ.
ಹತ್ತ ವರ್ಷ್ ಹಾಕ್ತೀರಾ ಆಮೇಲೆ ನಿಮ್ ಭೂಮಿ ನಿಮಗೆ ಉತ್ತರ ಹಾ ಕೊಡ ಕೊಡಲ್ಲ ಆಮೇಲೆ.
ಆ ಅ ಪಪ್ಪ ಅವರೆಲ್ಲ ಗೊಬ್ಬರ ಇದು ಆರ್ಗ್ಯಾನಿಕ್ ಯೂಸ್ ಮಾಡ್ತಾರೆ ನಾವೆಲ್ಲಾ ಶಾರ್ಟ್ ಟರ್ಮ್ ಬೇಕ ಶಾರ್ಟ್ ಬೇಕ್ ಇವಾಗೆಲ್ಲ ಜನಜಿ ಅಲ್ಲ ಸರ್ ನಮ್ದು ಫೇಸ್ ಬೇಗ ಬೇಕ ಎಲ್ಲ ರಿಸಲ್ಟ್ಸ್ ಅದಕ್ಕೋಸ್ಕರ ಮತ್ತೆ ಏನನಾದಾರು ಮಾಡ್ತಿರ್ವಿ ನಾವು ಹೋಗ್ಲಾಡ್ಸ್ಬೇಕಂತ ಪಪ್ಪ ಎಲ್ಲ ಅವರೆಲ್ಲಾ ಬೈತಿರ್ತಾರೆ ಅ ಪ್ಪಾಜಿ ಅವರೆಲ್ಲ ಸರ್ ಏನೋ ಡಿಸ್ಟರ್ಬನ್ಸ್ ಬಾಳ ಇದೆ ಸರ್ ಅಲ್ಲಿ.
ಹ್ಮ ಮತ್ತೆ ಸರ್.
ಮತ್ತೇನ ಇಲ್ಲ ಸರ್ ಎಲ್ಲಾ ಮತ್ತೆ ಆ ಸೈಡ್ ಎಲ್ಲಾ ಚೆನ್ನಾಗಿದೆ ಬೆಂಗಳೂರ್ ಸೈಡ್.
ಹಾ ಬೆಂಗಳೂರ ಫುಲ್ ಪರೇಷನ್ ಸರ್ ಬೆಂಗಳೂರ ಚೆನ್ನಾಗಿದೆ ಅಂತ ಹೇಳಕ ಆಗಲ್ಲ ಬೆಂಗಳೂರು ಎಲ್ಲಲ್ಲ ಗಿಡ ಚೆನ್ನಾಗೈತಲ್ಲ ಸರ್ ಅಲ್ಲಿ ಬಾಳ ಚೆನ್ನಾಗ ಸರ್ ಬೆಂಗಳೂರ್ ಎಲ್ಲಿ ಗಿಡ ಇಲ್ಲೇ ಇಲ್ಲಲ್ಲ ಅಲ್ಲಿ ನರಕಯತ್ರ ಸರ್.
ಓ ನಮ ಎಲ್ಲಾ ನೀವ್ ಗಾಡಿ ಸತಿ ಹೋಗೋದಾಗಲ್ಲ ಸರ್. ಹ್ಮ
ಹಾ ಹಾ
ನಮ್ದು ಏನಂದ್ರೆ ಆರಾಮ್ಲಿ ಓದ್
ಇರ್ಬೇಕು
ಯೆ ಅಲ್ಲ ಸರಿ ಕೇಳ ಇಲ್ಲಿ ಈಗ ಪೋರ್ ವೀಲರ್ ಗಾಡಿ ಹೋಗ್ಬೇಕ್ ಕಂದ್ರೆ ಕಷ್ಟ ಪಡ್ಬೇಕ್ ನಾವು ಅಷ್ಟ್ ಕಟ್ಟನಾಗ್ ಗಿಡ ಇದಾವೆ ದಾರಿನೆ ಇಲ್ಲಾ ಬರೀ ಟೂ ವೀಲರ್ಸ್ ಹೋಗ್ತವಿ ಅದ್ನೆ ಇವಾಗ ಹಗಲ್ಲಲ ಅದ್ನ್ ಪೊಲ್ಯೂಷನ್ ಆಗಬರದ್ ಅಂತ ನಾವೀಗ ಇನ್ ಎಲೆಕ್ಟ್ರಿಕ್ ಇವಿ ವೆಹಿಕಲ್ಸ್ ಯೂಸ್ ಮಾಡಕ್ ಬಿಟ್ಟೀವಿ.
ಹೌದ ಸರ್ ಒಳ್ಳೇದು
ಹಾ ಈಗ ನೋಡಿ ನೀವು ನಿಜ ನೀವು ನಿಮ್ ಸೈಡ್ ಎಲ್ಲಾ ನಾಕ್ ನಾಕ್ ಪೋರ್ ಪೋರ್ ವೇ ರೋಡ್ ಏನೋ ಅಂತವಲ್ಲ. ಆ ಟೈಪ್ ಇದ್ರೆ ನಮ್ ಸೈಡ್ ಒಂದ್ ಸಿಂಗಲ್ ವೇ ರೋಡ್ ಸತಿಗ ಇರಲ್ಲ. ಆ ಪರಿ ದಟ್ಟವಾದ ಕಾಡುಗಳ ಇಲ್ವಾ ನಮ್ ಸೈಡೆಲ್ಲ ನಿಮ್ ಮಲ್ನಾಡು ಬಗ್ಗೆ ಕೇಳಿರ್ ಅನ್ಸುತ್ತೆ.
ಕೇಳಿದೀನಿ ಸರ್ ಮಲ್ನಾಡು ಕಾಫಿ ಅದು ಇದು ಅಂತ ತುಂಬಾ ಫೇಮಸ್ ಮಳೆ ಜಾಸ್ತಿ ವಾಟರ್ ಫಾಲೂ
ಮೀಡಿಯಂ ಇರತದ್ ಸರ್ ಈವಾಗ ನೋಡಿ ಈಗ ಅದೇನೊ ಅಂತಾರಲ್ ಸರ್ ಔಷಧ ಭರಿತ ನೀರು ಅಂತ. ಅದೆಲ್ಲ ಜೋಕ್ ಫ ಇದು ಫಾಲ್ಸ್ ಗೆ ಸಿಕ್ ಬಿಡುತ್ತೆ ಯಾಕಂದ್ರೆ ಮ್ಯಾಲಿಂದ ಗಿಡದಿಂದ ಗಿಡಿದಕ್ ಗಿಡಕ್ಕೆ ಗಿಡಕ್ಕೆ ಹರ್ಕಂತ ಅರ್ಕಂತ ಬರುತ್ತ ನಾ ಲಾಸ್ಟ್ ನಾವು ಕುಡೀವಿ ಅಂದ್ರೆ. ಅದೆ ಎಲ್ಲಾ ಗಿಡ ಮೂಲಿಕೆಗಳು ಎಲ್ಲಾ ಮಿಕ್ಸ್ ಆಗಿ ಬಂದಿರ್ತೈತೆ ಅದೇ ಒಂಥರ ಔಷಧಿ ಆದಂಗ ಆಗ್ಬಿರ್ತದೆ. ಅದಕ್ಕೆ ನಾವ್ ನಮ್ ಸೈಡೆಲ್ಲಾ ಬಾಳ ಜನಕ್ ಆರಾಮ ಇಲ್ ಗ ಆಗದು ಅದು ಇದು ಆಗಿಲ್ಲ ಕಾಯಿಲೆಗಳು ಜಾಸ್ತಿ ಬರಲ್ಲ. ಅದಕ್ಕೆ ಎಲ್ಲಾ ಔಷಧಿ ಅಂಶ ಎಲ್ಲಾ ನೀರಾಗೆ ಇರುತ್ತೆ ನಿಮ್ ಸೈಡ್ ಎಲ್ಲಾ. ಸ್ವಲ್ಪ ಎಲ್ಲಾ ಫಿಲ್ಟರ್ ನೀರ್ ಕುಡುದ್ರೂನು ಅದ್ರು ಮತ್ತು ಜ್ವರ ಕೆಮ್ಮು ನೆಗಡಿ ಬಂದೇ ಬರುತ್ತೆ ಡೆಂಗು ಅಂತೆ ಅದು ಅಂತೆ ಇಲ್ಲಿ ನೋಡಿ ಏನ್ ಬರಲ್ಲ.
ಹೌದಾ ಸರ್.
ಹಾ ಜಿಗಣಿ ಅಂತ ಗೊತ್ತಾ ನಿಮಗೆ.
ಹಾ ಅದೇ. ಹಲೋ
ಹಾ ಜಿಗಣಿ ಅಂತ ಗೊತ್ತಾ ನಿಮಗೆ.
ಅದೇ ಮೈಗೆ ಹತ್ತಿ ರಕ್ತ ಕುಡಿತಿತ್ ಅಲ್ಲ್ ಸರ್
ಹಾ ಅದು ಬ್ಲಾಡ್ ಕಟಿಂಗ್ ಬಾಳ ಇದು ಮಾಡ್ತದ್ ಸರ್. ಇರುಡೆಡೀನೆ ಏನೋ ಇರುತ್ತಲ್ಲ ಸರ್ ಗೊತ್ ತ್ತ ಸರ್ ನಿಮ್ ಬಯೋ ಬಯೋ ಓದಿದ್ದೀರಾ. ಹಾ ಅದೇ ಇರುಡಿಡಿನ್ ಏನೋ ಇರ್ತತೆ ಅದು ಬ್ಲಾಡ್ ಕಟಿಂಗ್ ಎಲ್ಲಾ ಏನೋ ಅದೆಲ್ಲಾ ಅಂಶ ಸೇರಿ ಬಾಡಿ ಸ್ವಲ್ಪ ಚೆನ್ನಾಗಿರ್ತ್ತೆತ್ ನಿಮ್ ಸೈಡ್ ಏನ್ ಸರ್ ಜಿಗಣಿ ಕಂಡಿದ್ದೀರಾ ಒಂದೇ ತರ ಕಂಡಿದ್ದೀರಾ. ನಮ್ಮ್ ಸೈಡ್ ಹಿಂಗ್ ಹೋದರೆ ಸಾಕು
ಹಲೋ
ಹಲೋ ಹಾ ಹೇಳಿ.
ನಮ್ ಸೈಡ್ ಜಿಗಣ ಎಲ್ಲ ಇಲ್ಲೇ ಇಲ್ಲ ಸ.. ಮಳೆನೇ ಇಲ್ಲ ನಮ್ ಸೈಡ್ ಅಷ್ಟು.
ಓಹೋ ಇನ್ನು ಎಲ್ಲಿಂದ ಜಿಗಣಿ ಬರ್ಬೇಕಂತೀರಾ.
ಹಾ
ಅದು ಏನು ನಮ್ಮ ಸೈಡ್ ಪರಿಸರನ ಬೇರೆ ಚಂದ ಸರ್ ನೋಡಕೆ ಚಂದ.
ಹೂಂ ಫುಲ್ ತಂಪು ಅಲ್ವಾ ನಿಮ್ ಕಡೆ.
ಹಾ ಸರ್ ಬಾಳ ತಂಪು ಒಂದ್ ಮೋ. ಇರ್ತದೆ ಸರ್ ಹಂಗೇ ಫುಲ್ ಫುಲ್ ತಂಪು ಅಂದಂಗ ಇರಲ್ಲ ಒಟ್ ವಾತಾವರಣದಲ್ಲಿ. ಏರು ಪೇರು ಕಂಡು ಬರಲ್ಲ ಸಿ ಎಫ್ ಸಿ ಪ್ರೊಡ್ಯೂಸ್ ಆದಾಗೆ. ಬೇರೆ ಕಂಡು ಬರ್ತತೆ ಸಿ ಎಫ್ ಸಿ ಪ್ರೊಡ್ಯೂಸ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತತೆ. ನಾರ್ಮಲ್ ಆಗ ಇರುತ್ತೆ ವಾತಾವರಣ. ಮತ್ತೆ ಸರ್ ನಿಮ್ ಜತಿ ಮಾತಾಡಿ ಖುಷಿ ಆಯ್ತ್ ಸರ್ ಸರ್ ಯಾರ್ದ ಕಾಲ್ ಬರ್ತಿದ್ದಿ ಮಾಡ್ತೀನಿ.
ಹಾ ಆಯ್ತು ಸರ್.
ಓಕೆ ಸರ್ ಬಾಯ್.